ಗಡಿ
ಹ ಈಗ ಏನ್ ಗೊತ್ತಾ ಅಲ್ಲಿ ಕೊಟ್ಟಿ ಕೊಟ್ಟೂ ಇದೆಯಲ್ಲ ಅಲ್ಲಿ ರೂಮ್ಸ್ಗೆನೆ ಒಂದಿಗೆ ಸಿಕ್ಸ್ ತೌಸಂಡ್ ಅಂತೆ ನಿಜಾನಾ
ಹೌದಾ
ಏನಪ್ಪಾ ನನ್ಗೂ ಗೊತ್ತಿಲ್ಲ
ಅಯ್ಯೋ ನಂಗೂ ಗೊತ್ತಿಲ್ಲ ನಾ ನಾನು ಹೋಗಿಲ್ಲ ಅಲ್ವಾ
ಹ್ಮ್ ಬಸ್ ಬುಕ್ಕಿಂಗ್ ಇದೆ ನೀವ್ ಇಷ್ಟ ಜನ ತಿಳ್ಕೊಂಡಿದ್ರಲ್ಲ ಈದು ತಿಳ್ಕೊಂಡಿರ್ತೀರ
ದ ಎಲ್ ತಿಳ್ಕಣ ಹೂದ್ರೆ ತಾನೆ ಆ ಕಡೆ
ಹ್ಮ
ಅದ್ರ ಬಗ್ಗೆ ಕೇಳಿದೀನ ಅಷ್ಟೆ
ಹ್ಮ್ ನಾು ಕೇಳಿದ್ದಂದ್ರೆ ಇದಿದೆಯಲ್ಲ ಅಂದ್ರೆ ಯಾರು ಹೇಳಿದ್ದು ಬಸ್ ಬುಕ್ಕಿಂಗ್ ಇದೆ ಅದ್ ನೋಡಿದ್ದೆೌ ತೌಸಂಡ್ ಟೂ ಹಂಡ್ರೆಡ್ಏನ ತ್ರೀ ಡೇಸ್ ಅಂತೆ
ಹ್ಮ್ ಮೂರ್ ದಿನ ಹೋಗ್ಕ್ಕ ಇರ್ಬೋದ ಅಲ್ಲಿ
ಅದೇ ನ ಅದೇ ಅದ ಕೇಳಿದಿಕ್ಕೆ ರೂಮ್ ಸಲ ಇದದೆ ಬಟ್ ಅದೆಲ್ಲ ಸೀ ಕೆ ಥೌಸನ್ ಅಂತ
ಹಾ ಮತ್ತೆ ನೋಡಿ ಕೇಳಿ ಯಾರ ನ
ಹ್ಮ ಇಲ್ಲ ಸರ್ಚ್ ಮಾಡೋದಷ್ಟು
ಹ್ಮ
ಇಡೂ ಮತ್ತೆ ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಮುನ್ನಾರ್ ಮುನ್ನಾರ್ ಇದ್ದ ಪ್ಲೇಸು ಅಮ್ಮೀ ಮುನ್ನ ಪ್ಲೇಸ್ ಅನ್ಕೊಳ್ಳಿ ಅದಕ್ಕೆಲ್ಲ ಕಡೆ ಇರೋದು
ಹಾ
ಬ ಕಾಲ ಜ
ವಯನಾಡು ಆ ಕಡೆ ಎಲ್ಲ ಚೆನ್ನಾಗಿರುತ್ತೆ ಕ್ಲ ಕೇರಳಾನೆ ಚಂದಾರಿ ಆ ಕಡೆ ಎಲ್ಲ ಹೋರಿ ಯಾವ್ದ್ ಚೆನ್ನಾಗಿಲ್ಲ ಕಗತೆ
ಹ್ಮ ಮುನ್ನಾರ ಪ್ಲೇಸ್ ನೋಡ್ದೇನಾ ನ ಹಾಗೆ ನಾರ್ಮಲ್ ಆಗ ವಿನ್ಸ್ಯಾ ಸ್ಕ್ರೋ ಮಾಡ್ತಾ ಇದ್ದೆ ಮುನ್ನಲ್ ಅಂತ ಬತ ಅದು ಕೇಲ ಸೈಡ್ರೋದುಂತ ಗೊತ್ತದೇ ನೋಡ್ದೆ ಈಗ ವೆದರ್ ಅಂತ ಹೆವಿ ಮಳೆ ಅಲ್ವಾ ಸೈಕಾಗ್ ಐತಂತೆ
ಹ್ಮ್
ಫಾಲ್ಸ್ ಎಲ್ಲ ಜಾಸ್ತಿಯ ಕಡೆ ಸ ಇದು
ಹಾ
ಹ್ಮ್ ನೋಡಕ ಇನ್ನುೂ ಚೆನ್ನಾಗಿರುತ್ತೆ ಫೋಟೋಸ್ ಅಂತೂ ಸಾಕ ಕಥ ಬರುತ್ತೆ ಹ್ಮ್
ಚೆನ್ನಾಗಿರುತ್ತೆ ಹೋಗ ಹೋಗ್ಬೇಕಕ್ ಆ ಕಡೆ ಎಲ್ಲ ಬಂದೇ ಇಲ್ವಲ್ಲ ಓಕೆ
ನಂಗೂ ಅದೆ ನನಗೂ ಹೋಗ್ಬೇಕಂತಲ್ಲ ಆಸೆ ಸದ್ಯಕ್ಕೆ ಇವಾಗ ಎಲ್ಲ ಮುಗಿಸ್ಬಿಟ್ಟರಿ ಹೋಗ್ಬಿಡದೆ
ಹ್ಮ್ ನಿನ್ನೆ ಒಮ್ಮಗದ್ರೆ ವ ಸುತ್ತಾಡ್ ಬದಲ್ ಆರಾಮಾಗಿ
ಹ್ಮ್ ಮುಗತ್ಬಿಟ್ರೆ ಏನಕ್ಕ ತಳ ಕೆಷ್ಟಸ್ಕೊಳ್ಳಲ್ಲ ಫಸ್ಟ್ ಲೈಫಲ್ಲಿ ಎಂಜಾಯ್ ಮಾಡ್ಬೇಕು ಚೆನ್ನಾಗ್ ಸೂತ್ಕೊಂಡು ತಿನ್ಕೊಂಡು ನೋಡ್ದೆ ಇರದಲ ಕಂಡ್ ತುಂಬಸ್ಕಂಡ್ ನಾಳೆ ನೀವ ಹೋಗ್ಬಿಟ್ರೆ ತಲೆ ಕೆಡಿಸಿಕೊಳ್ಳಲ್ಲ ದಕ್ಕೆ ಹಾಗೆ ಲೈಫ ಅಲ್ಲಿ ಏನ್ ಮಾಡ್ತೀವಿ ಇಲ್ಲಲ್ಲಿ ಫಸ್ಟ್ ಖುಷಿ ಮಾಡಡ್ಬೇಕು
ಹ ಬಿಡಿ ಸೋತತೀರಾ ಚನ್ನಾಗಿ
ಹ್ಮ್ ಅದೇ ಆಸೆ ನನಗೆ ಟ್ರಾವೆಲ್ ಟ್ರಾವೆಲ್ ಮಾಡ್ಬೇಕು ಅಷ್ಟೆ ನೋಡ್ಬೇಕು ಪ್ಲೇಸಸ್ ಎಲ್ಲ ಕಣ್ತುಬ್ಸ್ಕೊಳ್ಬೇಕು ಚೆನ್ನಾಗಿರೋ ಪ್ಲೇಸಸ್ಗೆಲ್ಲ ಹೋಗ್ಬೇಕು ಆಮೇಲೆ ಫುಡ್ಡಿ ಚಿಕ್ಕ ಹೊಡೆ ಇಷ್ಟ ಅದು ಇದು ತಿನ್ಕೊಂಡು ಇರ್ಬೇಕು
ತಿನ್ನಿ ತಿನ್ನಿ ಚೆನ್ನಾಗಿ ಈ ಶಕ್ತಿ ಇನ್ನ ಏನ್ ಮಾಡ್ಬೇಕು
ಯಗ್ಗ ಲೀ ಫುಲ್ ಇಷ್ಟ ಏನ್ ಇಂತದೆ ಏನಾದ್ರು ಮಾಡಿದ್ರೆ ಹೆಗ್ಗಳ ಹೆಗ್ ಕರಿ ಫ್ರೈ ಹೆಗ್ ಗುರ್ಜಿ ಹ ಎಗ್ ರೋಲು ಇದೆಲ್ಲ ಏನೋ ಒಂತರ ಇಷ್ಟ ಎಗ್ ಅಲ್ಲಿ ಏನೇ ಮಾಡೋದು ಸ್ಪೈಸಿಯಾಗಿ ಸಿ ಕ್ಕಾಪಟೆ ಇಷ್ಟ ಆಗ್ತುತ್ತೆ ಹ್ಮ
ಖಾರ ಪದಾರ್ಥ ಜಾಸ್ತಿ ತಿಂತೀರೋ ಹಂಗಾದ್ರೆ
ಓ ಪುಲ್ಲು
ತಿ ತಿನ್ನಿ
ನ ಮನೇಲ್ಲಮ್ಮ ಹಗೆ ಮಾಡೋದು ಏನಾದೂ ಮಟನ್ ಚಿಕನ್ ನಾನ್ ವೆಜ್ ಏನದು ಮಾಡಿದ್ರೆ ಜಾಸ್ತಿ ಖಾರ ಮಾಡ್ತಾರೆ ಖಾರ ಇದ್ರೆ ನಮ್ಮ ಮನೇಲಿ ತಿನ್ತಾರೆ
ಹ ಇಲ್ಲ ಯಾರು ಕಾರನೇ ತಿನ್ನಲ್ಲ ನಾನು ಒಬ್ಬಳೇ ತಿನ್ನೋದು ಹ್ಮ್
ಹ್ಮ್ ಅದು ಇತೇನೆ ಚಂದ ಅದಕ್ಕೆ ಅದೇ ಮಾಡುತ್ತೆ
ಹ
ಹ್ಮ್ ನೀವೆಲ್ಲ ಹೋಗ ಪ್ಲಾನ್ ಇಲ್ವಾ ಸದ್ಯಕ್ಕೆ ಜಾಬು
ಹ್ಮ್ ನೋಡೋಣ ಅಯ್ಯೋ ಇನ್ನು ನೆಕ್ಸ್ಟ್ ತಿಂಗ್ಳ ಅಂತಂತವ್ರೆ ಬಿಟ್ರೆ ಈ ತಿಂಗಳು ಸಾಬಳ ಆದ್ರೆ ಹನ್ನೆರಡನೇ ತಾರೀಕೇ ಹಯ್ತೀನಿ ಇಲ್ಲ ಅಂದ್ರೆ ಇನ್ನು ತಿಂಗಳು ಹ
ಏನ್ ಜಾಬು
ಪೇಮೆಂಟ್ ಮಾಡೋದು
ಹಾ
ಹಣ ನೋಡ್ಬೇಕು ಹುಡುಕಿಲು
ಹ್ಮ್ ಉತ್ಕೊಳ್ಳಿ ಬೇಗ ನೀವು ನಿಮ ಕಾಲ ಮೇಲೆ ನಿಂತ್ಕೊಬಟ್ರೆ ಆರಾಮಾಗಿ ನಿಮ್ ಇಷ್ಟ ಬಂತತ ನಿಮ ಇಷ್ಟ ಬಂದಿದ್ ಕಡೆ ಸತ್ಕೊಂಡು ಹತದು
ಹಂಗಾದ್ರೂ ಸುತ್ತಾಕಯ್ತದ
ಹ್ಮ್ ಅಂದ್ರೆ ಅವಾಗವಾಗ ಆಮೇಲೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಆಗ್ತಾರೆ ಫ್ರೆಂಡ್ಸ್ ಜತೆ ಯಾರಾದೂ ಫ್ರೆಂಡ್ಸ್ ಕದ್ರೆ ಆಚೆ ಹೋಗ್ಬೋುದು ಈಗ ಸದ್ಯಕ್ಕೆ ಯಾರು ಗೊತ್ತಿಲ್ವಲ್ಲ ಹಂಗ ಅನ್ಸುತ್ತೆ ಫ್ರೆಂಡ್ಸ್ ಆದ್ಮೇಲೆ
ಅವ್ರ ಜೊತೆಗ ಹೋಗ್ಬೋದು ಹ್ಮ್
ಫಾಮ ಬೆಯಟೇ ಮಾಡಂಗಿಲ್ಲ ಫ್ರೆಂಡ್ಪ್ ಆರಾಮಾಗಿಿ ಹೋಗ
ನೋಡೋಣ ನೋಡಕ್ಬೇಕು
ಹ್ಮ್
ಬೇಗ ಹಡ್ಕಬೇಕು ಮನೇಲಿ ಕುೂತ್ಕೊಂಡ್ರ ಏನ್ ಮಾಡಾಕಾಯ್ತದೆ
ಹ್ಮ್
ನೇನು
ಹ್ಮಲ್ಲನಕ್ಕೆರ
ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ
ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಡ್ಯಾಡಿ ಹೆಂಗಗೆ ಹಳ್ತಾರೆ ಹೆಂಗೆ ಇವಾಗ ಸದ್ಯಕ್ಕೆ ಮುಟ್ರೆ ಅಪ್ಲೇಶನ್ ಹಾಕದಿನಿ ಅಪ್ಲಿಕೇಶನ್ ಏನಾದೂ ಹಾಗ್ಬುಟ್ರೆ ಬ್ಯಾಂಗ್ಲೋರ್ ಅಲ್ಲಿ ಕೆಲ್ಸ ಆಗುತ್ತೆ ಲಾಯರ್ ಆಫೀಸ್ ಅಲ್ಲಿ ಕೆಲ್ಸ ಆಗುತ್ತೆ ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ಇದೀನಿ ಅದಕ್ಕೆ ಈ ಸ್ಟಡಿ ಮುಗಿಸಬಿಟ್ಟು ಅದೇನಾದ ಕ್ಯಾನ್ಸಲ್ ಅದದೆ ಯಾವ್ದಾದ್ರೂ ಕಂಪ್ನಿ ನೋಡ್ತೀರಿ ಕಂಪ್ಲೀಟ್ ನೋಡ್ಕೊಂಡು ಅದೇ ಗ್ಯಾಪಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊತೀನಿ
ಹ್ಮ್
ಹ್ಮ
ಹಂಗ ಮಾಡಡಿ ಓಡಿಬಿಡುಕ
ಹ್ಮ್ ನಿಮ್ಗೆ ಅದಾದ್ರೂ ಚಕ್ಕಿದ್ರ ಹೇಳಿ
ಸರಿ
ಹ್ಮ ಇನ್ನೇನ್ ಮತ್ತೆ
ಹ್್ಮ ನೀೇನ್ ಹೇಳತ್ರರಿ ಈ ಏನು ಹೇಳಲ್ಲ
ನೀವು ತಿಂಡಿ ಮಾಡಿದ್ರ ಇಾಗ
ಅಯ್ಯೋ ತಿಂದೆ ಇಲ್ಲ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
ಅಯ್ಯವ ಇಷ್ಟೊತ್ಿಗೆ ಏನ್ ತಿನ್ನೋದು ಅಂದ್ಬಿಟ್ಟು ಕೂತಿದಿನ
ಟೆನ್ ಆಯತ ನೋ ಟ
ತಿನ್ಬೇಕು ಇವಾಗ
ಕೆಲಸಲ್ಲ ಮುಷ್ಟತ ಅ ಕಡೆ ಹ್ಮ್
ಮುಗಿಸ್ಪಿಟ್ಟ ಕೂತಗಂಡ
ಹ್ಮ ಹ್ಮ ಏನ್ ಮತ್ತೆ ಬೇರೆ ಕೆಲಸ ಎಲ್ಲ
ಬೇರೆ ಕೆಲಸ ಸದ್ಯಕ್ಕೇನುೂ ಇಲ್ಲ ಸ್ನಾನ ಮಾಡೋಕ್ಕಷ್ಟೆ
ಹ್ಮ್
ನೋಡೋಣಹಲ್ಲಾದರ ದೇವಸ್ಥಾನ ವಯತಿಿ
ಒಬ್ರ ಆಯ್ತೀರಾ
ಹ್ಮ್ ಇಲ್ಲ ಐತೆ ಪಕ್ದಲ್ಲೆ
ಹ್ಮ್ ಹೋರ್ಗಡೆ ಅಂದ್ರೆ ಮನೇಲಿಲ್ಲ ಇಲ್ವಲ್ಲ ಅದಕ್ಕೆ ಒಬ್ರು ಹೋಗ್ತರಾ
ಇಲ್ಲ ಹೋಗ್ಬೋದು ಅವ್ರ ಇದಾಗ್ಲುೂ ಹಯ್ತಿದ್ದಿದ್ದ ಅವ್ರೇ ಹೇಳ್ಕೊಟ್ಟಿದ್ದು ಇಲ್ಲಿ ದೇವಸ್ಥಾನ ಐತೆ ಅಂತ ನಂಗಗೂ ಗೊತ್ತಿರ್ಲಿಲ್ಲ ಹಿಂದೆ ಅಯ್ತೆ ಹಿಂದೆ ಲೆ ಅದಲ್ಲೇ ಹೋಗ್ಬೇಕು ಶಿವನ ದೇವಸ್ಥಾನ ಆಯ್ತು
ಹ್ಮ್ ಮಂತೋಗ ಎ
ನಷ್ಟ
ಇನ್ನೇನ್ ಮತ್ತೆ
ಇನ್ನೇನ್ ಹೇಳಿ
ಹನ್
ಹ್ಮ್ ನೀ ಏನ್ ಇಲ್ಲ ರಿ
ಹ್ಮ್ ಇನ್ಷ್ಟ ಅಪ್ಡೇಟ್ ಆಗ್ಬಿಟ್ಟು ಎಲ್ಲಾ ಪರಿ ತುಂಬಸದೆೇ ಇತು
ನೀನ್ನು
ಹ್ಮ್ ಅದೇ ಮಾಮೂಲಿ ಪಿಕ್ಸ್ ಆಗ್ತಾರಲ್ಲ ಅಲ್ಲಾ
ನ
ಹ್ಮ್
ಹ ಹ ಎಲ್ಲ ಆಗ್ತ ಇಟ್ಟ ಆಗ್ಬಿಟ್ಟ ಮಟ್ಟವ್ರೇ ಇಡಿಯಕ್ಯ್ತಿಲ್ಲ
ಹ್ಮ್ ಚಿಕ್ಕ ಮಗು ಕೆಳಳಕ್ಕೆ ಫೋನು ಎಲ್ಲಾರು ನೋಡ್ ಹ್ಮ ನಮ್ಮಿಂತ ಅವಕ ಗೊತ್ತ ಇರುತ್ತೆ
ಹ್ಮ್ ಅದಂತೂ ನಿಜ ನಾವಂತ ಅನ್ಕೊಂಡಿರ್ತೀವಿ ನಮಗೆಲ್ಲ ಗೊತ್ತು ಅಂತ ನಮನ್ ಚೆನ್ನಾಗ್ ಬತ್ತರತ್ತ ತಪ್ಪ
ಹ್ಮ ಹೋಗಿ ಸಾರೆ ಟೈಮ್ ಆಗ ತಿಂಡಿಮಾಡಿ ಹ್ಮ್ ಸರಿ ಬಾಯ ಹ್ಮ್ ನಾನ್ ತಿಂಡಿ ಚಂತ ಇದ್ದೀನೆ ಹ್ಮ್ ಹಿವು ಮಾರ್ಕಡಿೋಗಿ
ಹ್ಮ್
ಹ್ಮ್ ಹ್ಮ್ ಬಾಯ್